ಹಲೋಕ್ಕಾ
ಹೇಳು, ಚಾ ಕುಡಿದಿ
ಚಾ ಇಡಾಕ್ ಬಂದ್ ನೋಡವಾ
ಹ್ಮ್ ನಾನು ಛೋಟಾ ಚಾಯ್ ಇಡು ಅಂತ ಚಾಯ್ಡಕ ಬಂದ್ ನೋಡುವ
ಛೋಟೆ ಎಡಿಡ ಅನ್ನ ನಿನಗ
ಹ್ಮ್ ಶಕಡೆ ಮಮ್ಮಿ ಅಂದ ಊಟ ಮಾಡ್ತನ
ಹ್ಮ ನಾನು ನಾನು ನಾನು ಕುತ್ ಕುಂತ ತಂಡೆ ಎತಕ್ಕ
ಏನ್ ಮಾಡ್ದ್ ಮಕೊಂಡ ನ್ ಮದ್ದಣ್ಣ ನಾ ಮಕ್ಕೊಂಡೆ ಒಂಚೂರು
ನ್ ನಮ್ಮ್ ಮಲಗ್ಲಲಕ್ಕ ಏನ್ ಮಾಡಿದ್ನನ
ಹ್ಮ ಇಲ್ಲ ಬಟ್ಟೆ ಹೋಗ್ದೇನಾ
ಹಾ ಕರೆಕ್ಟ್ ಆಕ ಬಟ್ಟ
ಅಯೋ ನೀ ಬಟ್ಟಿ ಹೋಗಿ ನಾನ್ಏನ್ ಮಾಡಬೇಕಕೊಂಡು ನೀನ್ ಬಿ ಹೋಗ್ದಿದ್ದ್ರುಲ್ಲಾರಷ್ಟ ಇದ ತಿನ್ನಿ ಹಂಗಂದ್ರೆ ಎಂತ ಎಂತ ಎಂತ ಫ್ರೆಂಡ್ಶಿಪ್ ಮಾಡ್ದತಿ ನ ಅವನನು ಆಕೆ ಮಾಡಿ ಕೆಲ್ಸ ಆಕ ಈಗ ನೆನಪಿನಲ್ಲಿ
ರ ನಾನೊ ದುಡಿ ಹಾಕತಿದ್ದಲ್ವಾ ಅದಕ್ಕ ರಾಣೆನು
ಮೂರು ಹಿಡಿದು ಬಿಟ್ಟೈತ್ ನನಗೆ
ಎರಡು ಕೊಂಬು ಬಂದಾವ್ ನನ್ ರಕಂಬ ರಾಕಮ ತ ಅಂತೆ ಲಾಸ್ಟಿಗೆ ನಮ್ಮ್ ಮನೆಯವ್ರು ಫೋನ್ ಹಚ್ಚಿದ ಯಾರ ನೀ ಅನ್ನೋದಾಗೈತೆ
ಈಗ ಏಳ್ನೂರ ಎಂಟನೂರು ಕಳೆ ಇಲ್ಲ ಕರ್ತದ್ರ ಏಾರರ ಹಪ್ಪತ್ತಾರು ಗಟ್ಲೆಳಸಿದ್ರ ಇನ್ಂ ಐತಿ
ಅದ ಕಮ್ಮನ್ ಯಾಕುಂದ್ರ ಶರಕ ಅವ್ರ
ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ಿ ನಮ್ ಬಸ್ಮ ಹಂಗೆ ಅಂತನ್ ರೂಪ ರೀ ಕಾರ್ ಕಲ್ಲಸ್ರೀ ಅಂತಳಕ್ಕೆ ಗೌಡ್ರ ಅಂತ ಕರಿತಾಳಾ ಆಕಿ ರೀ ಗೌಡ್ರ ನಾರ್ ಕಲಸ್ರತಳ ರೂಪಾನ್ ಗಾಡಿ ಕರ್ಸೇ ನೀನ್ ಗಿಡಲಿ ಕಗಗನ ನಾನ ಇನ್ ಕಾರ್ ಏನದ ಕಲ್ಸ ಬಿಿಟ್ಟಂದ್ರೆ ಮುಗ್ದಾಗ ಹೋತ್ ರೂಪಾ ಅಂತನ
ಈಗ ಗಂಗಾಯದ್ ನೋಡಕ ಈಗ ನಾನು ಸಿಿವಿಮಿಿ ನೂರು ರೂಪಾಯಿ ದುಡ್ಡ ಕಿಿಲ್ಲ ಆಲ್ರೆಡಿ ಮರ
ಇಲ್ಲಾಂದ್ರೆ ಏನಂತಳ ಆ ಅವ್ನಿಗೆ ಬಸ್ವಾಗ ಏನಂತಳ ಏನ ಅಂತಳ ಬಾಳ ಮಜಾಕ್ ಮಾಡತಾನ ಅವ ಮನೆ ಹೋಗ ಬಾಳ ಟೈನ್ ದೋಸೆ ಆಗ್ಬತೈತಿ ನಿಮಮ್ಮಗ ಸಕಾತ್ ಮಾತಾಡ್ತಾನವ ಏ ನಡೆ ನೀನ್ನೇ ಹೋಗಿದ್ದ ಮನೆಗೆ ರಾತ್ರಿ ಆಕೆ ಇನ್ನು ರೊಟ್ಟಿ ಮಾಡಕತ್ತಿಲ್ಲ ನನ್ಗ ಹೊಟ್ಟ ಬಿಡತೆ ಗರಿ ತೋತ ಅಲ್ಲ ಟಮ ಟ ಟೈ್ ಮೂ ಟಮ್ಂತ ಮೊದಲ್ ಕುಂತಿದಿಲ್ಲವ ಹೊಟ್ಟೆಷೆ ಕತ್ಬಿಟ್ಟೈತ ಅ ಇನ್ನು ರಟ್ಟಿನ ನ ಮಾಡಲಿ ನೋಡ್ರ ಸಾಂಬಾರಾರ್ ಮಾಡಿರ್ತನ್ಕಿ ಒಯ್ಲಿ ತನ್ ಕೊಡ್ತೀನಿಲ್ಲರ ಒಯ್ಲಿ ಫನ್ ಅತನ ಹೇಳಳ್ಿ ನಗ ಚೋಟುಫೋನ್ ಹಚ್ಲಿಲ್ಲಾಕ ನಾ ಏ ನೋಡ ಒಂಬತ್ತತಿನಾಕೋ ೋನ್ ಹಚ್ಚಿ ಇಲ್ಲಾ ಸಾಂಬಾರು ಮಾಡ ಸಾಂಬಾರ್ ಮಾಡೋದ್ಲ ಇಲ್ಲ ಅಂತ ಅಂದ್ಬಿಟ್ಟು ನಾವ ಹೋದಿವವಿ ಸಾನ ನಾ ಕೆಲ್ಸ ಇರ್ಲಿಲ್ಲಾಕನ್ ಬಿಿ ಬರೇ ಸಣ ನಾನನ್ ಈ ತಿರ್ಗಡ್ ಕೂತ್ ಹೋಗ್ ಬರೋಣ ಬ ಅಂತ ಹೇಳಳ್ಬಿಟ್ಟು ಹೋದ್ವಿ ಹೋದ್ವಿ ಹೋಗೋದ ಂದ್ರ ಯಾಕ ರೊಟ್ಟಿ ಕುಡತ ನಳಿನ್ಗೆ ಅಧವಾ ಇಲ್ಲ ಅಡುಿಗೆ ಏನ ಕುಡ್ತನ ಅಂದಾಳ ನಿಕ್ಕಿಿನಗ ಅಂದ ಏ ಇಲ್ಲಪ್ಪಾ ನಾವು ಸುಮ ಬಂದಿವ್ ಸಾಂಬಾರು ಇ್ಲಿಕ್ ಬಂದಿವವಿ ಅಂದ ಆಕೆ ನಮಿ ಒಟ್ಟ ಉಪಾಸ ಸತ್ತ ಹೊಡಿತಳ ನೋಡಕ ನಿಂತ ಸತ್ತ ಹೊಡಿತಳಕ್ಕೆ ನ ಒಟ್ಟ ಪಪ್ಪ ಸೇರಕ ಹೋಗಬೇಣ ನೀ ಅಡಿಗೆ ಕೊಡ್ತನಿ ಅಂದ್ರ ಅಕ ನಂಬಕಗಬಡಣಿ ಅಂದ ಹ್ಮ್ ಸಾಕಕ್ು್ರ ಅಡುಿಗೆ ಕೊಡ್ತಿನಿ ಅಂತ ಹೇಳಿಕ್ ಹಕ ನಂಗ ಗೊತ್ತೈತ್ ನ ಮಾಡಲ್ಲೇಳ್ಿಟ್ಟ ಅದ ಅವ್ ನನ್ ಕೇಳದ ಇಲ್ಲ ಅವರು
ಇಲ್ಲ ಅವನ್ ತಮಾಷಾ ಮಾಡ್ತಾನಕ್ಕ ಯಾವಾಗ್ಲೂ ಬಸ್ಸು
ಓಹ ತಮಾೆ ಮಾಡ್ತಾರೆೇವತ್ ಸೂರ್ಯಸ್ ಆದ್ರರು ಅಷ್ಟು ಇಟ್ಟ ೈತ್ಲ ಪ ಅವನಿಗೆ ಹೂ ಹೊಸಲ ಒಂದ್ಸಲ ಸೀಯಸ್ ಆಗ್ಬ ಬಿಟ್ಟಿತ್ತುೈ ಕಲ್ಲ ನೋಡ್ಲ ಕತ್ ಬಿಟ್ಟಿತ್ತು ಹ್ಮ್ ಅವನು ಪದೇದೇ ಮಾಡಕೊಳಲ್ಲಲ್ಲೇ ಸುಟ್ಟಟ್ ಮಾಡ್ಕೊಂಡು ಅಂದ್ರ ನ ಒ್ ಸುಟ್ಟ ತಡೋಕ್ ಆಗಲ್ವ ನೋಡೋಕ ಆಗ ನನ್ ಹೋಸಲ ಕೈಕಲ್ಲ ಎಲ್ಲ ನಡಗಕ್ ಸ್ಟಾರ್ ಆಗಿಬಿಟ್ಟೆ ನನಗ ರೂಪ ರೂಪನು ಅವನು ಮೂಡ್ ನೋಡೆ ಮಾತಾಡ್ತಾರ ಬಸನ್ ಮೂಡ್ ನೋಡೆ ಬಸ್ನ್ ಮೂರ್ಡ್ ಚಂದ ಇತ್ತು ಚಂದಾಗ ನಕ್ಕೊಂತ ಮಾತಾಡ್ತಾರ ಬಸ್ ಮೂ ಕೇಳಬ ಸುಮ್ಕಡ್ರಿ ಸುಮ್ಕಡ್ರಿ ನಿಮ್ ತಮ್ಮನ್ ಮೂಡ್ ಕೆಟ್ಟ ಇಟ್ಟದ ಅಂತಳಕ ಸೌಕಾ ಚುಕ್ಕಲ್ ಹಿಡ್ಕೊಂಡ ಸಾನು ಸೊಪ್ಪು ಹಡ್ಕೊಂಡೆ ಅವರು ಈಗ ಆತ್ತತಿ ಬಾರ ಸುಪಾ ಪಾಪ್ಪನ್ ಮೂಡ್ ಸರಿ ಇಲ್ಲತ್ತ ಸಾನ ಸು ಪಪ್ಪ ಮೊದಲ್ ಮಾಡ ಹಂ ಅಂತ ಪಪ್ಪ ಅ ನಡ ಸರಿ ಇಲ್ಲ ಯಕೆೈಲೆ ಸೈಲೆಂಟ್ ಆಗಿದ್ರಲ್ಲ ಯಾಕೆ ಸೈಲೆಂಟ್ ಆಗಿದ್ರೆ ಅನ್ಬೇಕು ಪಪ್ಪಷ್ಟನ್್ಯಗಾರ ಅದಕ ಸುಕೂತಿನ ಹೋಗತಾರ ಅವರು ಅವ ಏನಾರ ಜರ ಮಜಾಕ್ ಮಾಡಬೇಕು ಅವ್ ಹತ್ತು ಪಟ್ಟು ಮಜಾಕ್ ಮಾಡತಾರೆ ಇ್ರು
ಹೌದಕ್ಕ ಮತ್ ಹಂಗ ಎಲ್ಲ ಭ್
ೋರ್ ಮುಿಗ್ ಹೋಗ ು ಟೈ್ ಪಾಸ್ ಆಗ್ಬಿಡ್ೈತಿ ಎರಡು ಜಗಳ ಆಡ್ತಾವ ಆತ ಆಡ್ತಾವ ಆಡ್ತಾವ ನಾನಿ ನಾನಿ ಅಂತ ಕ ತಳತಿರ್ತಾವ ಮತ್ ಕ ಕಾರ್ ಕಲಸ್ರೀ ಅಂತಳಕ ಅವ್ನಿಗೆ ಗೌಡ ನಂ ಕಾರ್ ಕಲಸರತ್ತದ ರೂಪ ನಂಗ ಇನ ಜೀವನದ ಮೇಲೆಾಳಸೆವ ನಾ ಬದುಕ್ ಬೇಕಲ್ಲಗತ್ತತಿನಿತ್ೋಡಿ ಬಣ್ಣ ಬೇಕ್ರ ಒ್ ಡೈವಿಂಗ್ಲಾಸಿಗೆ ಒಯ್ ಹತಿನಿ ಅಂತಾನ
ಹ
ಡ್ರೋಯಂಗ ಕ್ಲಸ್ ಶಿವಾಯ ನ ರರು ಾಗದ್ರ ರೊಕ್ಕ ಏಟಾದ್ರರು ಪರವಾಗಿಲ್ಲ ನಾ ಕೊಡ್ತೀನ ಅಂತ ನನ ಬಾಳ್ ಬದುಕ್ಬೇಕಲ್ಲಗತ್ತ ಸ ೋಡೆಿ ಬಿಡ್ಡಿಡ್ ಜಂದಿತಾನ
ಏನ್ ಬಸ್ದಾನ ಇಲ್ಲಕ್ಕ ಅವ್ನು ನೋಡಾಕಂಗ ಕನಸ್ತನಕ್ಕ ಬಾಳ ಮಾತಾಡ್ತಾನ
ಬೈಟ್ ಅವನ್್ ನೋಡಿದ್ರ ಹೆದರ್ತವ ನಾವ ಎಲ್ಲರ ಎ ಹೆದರ್ತೀವಿ ನನ್ ಮಕ್ಳ ಹೆದಿರ್ತಾರ ಅವ್ ನೋಿದ್ರ ಆದ್ರ ಅವ ಮಜೆ ಮಾಡ್ಕೊಂತರ್ತೆ ಯವತ್ ನೋಡ್ರ ಆದ್ರೂ ನನ ಅವ್ನ್ನ ನೋಡ್ರ್ ಭಯನನೆ ಮತ್ತ ಸೂರ ಹೆದ್ರಲ್ಲ ಶರ ಬಸ್ ಗೆದ್ರ ಸಿದ್ದು ಶರಣ ಗೆದ್ರಲ್ಲ ಸಿದ್ದ ಗೆದ್ರಲ್ಲ ಶಿವ್ನಲ್ ಗೆದ್ರಲ್ಲ ಸೂ ಎದ್ರಲ್ಲ ಯಾರ ನಮ್ ಕಾಕಾ ಬಸಬಾದ್ರ ಹೆದರ್ ಬಸಪ್ಪ ಊರೆಲ್ಲ ಹೆದರ್ಸಾ್ದ ದೇವ ಬಸು ಅದನಂದ್ರ ಸೈಲೆಂಟ್ ಆಗಿ ಬರ್ತಾರ ಊರನ್ ಮಂದೆಲ್ಲ ಬಸು ಇಲ್ಲ ಅಂದ್ರೆ ಅವ್ರದ ಆಟ ಅಲ್ಲಿ ಊರ ಕೇಳ್ಕೊಂತ ಬರ್ತಾರ ಹೆದರು ರ ನಮ್ಮ ಬಸ ಬ ನಮ್ಮ ಪಕನಕಿ ಹ ಹೆದರ್ತಾರೆ ಊರದ ಮಂದೆಲ್ಲ ಈಟ್ ಹಿಡ್ಕೊಂಡಿ ದೊಡ್ಡತಂತ ಹೆದಿರ್ತವ ಅವನಿಗೆ ಹ್ಮ್ ಒ ಚಿಟ್ಟು ನೋಡಿ ಲೇವನಿ ಅಂತಾರ ಎಲ್ಲರೂ ನಮ್ಮ್ಣ್ಣ ತಮಕಿ ಅಣ್ಣ ತಂದ್ದರ್ ಅದ್ರ ನೋಡು ಅವೆಲ್ಲಾ ಬರ್ತಾವಲ್ಲ ಬಸವಣ್ಣ ಅದನ್ಏನಕ್ ಬರ್ಾರೆ ಸೈಲೆಂಟ್ ಯಾಕು ಅಂತರಿ ಸೈಲೆಂಟ್ ಆಗ ಹೊಂಟರು ಸು್ ಕುಡಕ ಹೋಸಟ್ ಖರಾಬ ಐತಿ ಅಂತರ ನೋಡ್ಬೇಕಕ್ ನೀವು ನನ್ನಿ ಅಂತ ನೋಡಿ ನಯ್ಯಪ್ಪ ಮನ್ ರುದ್ರಾವತಾರ ಒಂದ ನಾ ಇಷ್ಟು ಒಂದ ವರ್ಷ ಮೊೆ ನೋಡಿದ್ದಂದ್ ರುದ್ರಾವ ತರ
ಯ ಯಾವಾಗ್ಲೂ ಸೈಲೆಂಟ್ ಅದ್ ಇರ್ತಾರನ ಬಾಳ ಬೆರೆಗೆ ಇರ್ತಾರವಾ
ಸ್ ದೀಪಿಗಲಿ ಬಿಟ್ು ಬಂದ್ ಬಿಟ್ಟಡಕ್ಕೆ ರೂಪ
ಹಾ
ತಿಂದು ಮತ್ತ ಅದು ಇದು ಹೊಟ್ಟೆಾಗಷ್ಟಸ ಇದಾಗಿ ಹರಳಾಗ್ಯವಂತೇಳಿ ಅವ್ನಿಿಗೆ ಟ್ಯಾಬ್ಲೆಟ್ಸ್ ಕಂಟಿನ್ಯ ಇಲಿ ಕೋಾರ ಅವ್ನಿಗೆ ಅದು ಮೇಳ್ಕೊಂಡಿ ಹೋಗಿ ಅವತ್ತ ದಿವಸ ನಮ್ಮ ಮ ನಂದು ವೆಡ್ಡಿಂಗ್ ಅನಿವರ್ಸರಿರಿಗೆ ಅಯ್ಯೋ ಬೇರೆ ದಿನಾನನು ಅಲ್ ಮತ್ತ ವೆಡ್ಡಿಂಗ್ ಆನಿವರ್ಸರಿ ದಿನಾನೇ ಹೋಗಿವವಿ ಮುಂಜೆಾನೇ ನಾಷ್ಟ ಮಾಡ್ವಿ ಮರ್ದಿನ ಮುಂಜಾನೇ ಎದ್ದು ವೆಡ್ಡಿಂಗ್ ಅನ್ಸರಿ ರಾತ್ರಿ ಹೋದ್ವಿ ಕೇಕ್ ಕಟ್ ಮಾಡೋದ್ವಿ ಮೂರ ದಿನ ಮೂಾತ್ರಿ ಎಲ್ಲಿ ಬರದ ಅಂತ ಬರ್ಿಲ್ಲ ಮುಂಜೆ ಬಬೇಕಂದ ಮುಜೆ ನಾಟ್ ಆಾಗಿ ಸಿಗೆ ಮಾಡೋದದು ಅಡಗೆ ಮಾಡದ್ನ ಅಡಗೆ ಮಾಡ್ದ ಇವ ಊಟ ಮಾಡದ್ ಬಸು ಗೋಲಿ ಬಿಟ್ಟ ಬಂದ್ಬಟ್ಟ ಅಡಿಗೆ ನಿನಗ ಆತಿತ್ತು ತರ್ತೀಿ ಅಂತ ಹೇಳು ಹಾಲ ಇಿಲ್ಲ ಅಂದ್ರೆ ಇಲ್ಲಂತೇಳಿ ಯಾರಿೀ ಸತ್ ಕುುಡಿಬೇಕಲ್ಲ ನೀ ಹಿಂಗೆ ಮಾಡ್ಕರೆ ನಿನ್ ಮನಯಾಗ ಏನ್ ಕೆಲಸ ಅದ ನಿಿನ ಒದ ದ್ರಾಡ ಕತ್ ಬಿಿಟ್ಟನವಯ ನೊಡ್ಗ ಕತ್ಬಿಡ್ಲಿಕ್ಕೆ ರೂಪದೀವಿ ಆಯ್ತು ಹೋದಮ್ಮ ಗಾಡಿ ಕಾರ್ ತಗೊಂಡ್ ಗುಲ್ಬರ್ಗಾ ಬಂದಬಿಟ್ಟ ಬಸ್ಸ ತಾನಾಗ ಹೋಲಿ ತುಣಕ ಇರುವೋ ನಿಮ್ಮ ಕಳಸ್ತೀನಿ ನಿಮ್ಮ ಅಮ್ಮ ಹೋಗಿ ತಗೊಂಡ್ ಬರ್ತಾರ ಅಂದ ನನ್ ಗುಲಿ ತರ್ಲಕ್ ಮಾಮ್ಮ ಕಳಸ್ತನಿ ಕಾನಿ ಅಂತಂದ ಮತ್ತತ್ ಹೋತಾರ ತಗೋ ಏನ್ತದೋಗ ಹತ್ತು ಕಿಲೋೀಟರ್್ ಗಡಿ ಮೇಲೆ ಹ್ತ್ ಕೊಡ್ತಾರಲ್ಲ ಕಾರ್ ಕಿ ಕಡರುತ್ತ ಕಾರ್ನಾರ ಹೋಗತಾ ಕುಡ್ತಾರ ಅಂತ ಅದೇನ್ ಚಂದ ಅನಸ್ತದ ನನ್ ಕೆಲ್ಸಕ್ಕೆ ಅವ್ರಿಗೆ ಕಳಸ್ಲೇನ್ ಬೇಡ ಅಂದ ನೇ ಹೋತೀನಿ ನೀವ ಹೆಂಗ ಬರ್ತತಿರ್ ಬರ್ ನೀವು ಸು ಮಂದಿ ನೋಡ ಬಂದ ಹೇಕೇರಿ ಹೋಗ ಬಿಟ್ಟ ಕಾರ್ ತಗೊಂಡ್ರ ಹಂಗ ಅಂತ ಹೇಳಳ್ಕ್ರ ನಾ ಹ ಹೆಂಗೆ ಮಜಾಕ್ ಮಾಡಕ್ತ ತಿಳ್ಕೊಂಡು ಈಕಿ ರೂಪಾಯ ಏನ್ ಮಾಡಾಳ ಮತ್ತ ಪುನ್ನೊಬ್ರು ಗಾಡಿ ಕೊಟ್ಟ ಕೊಟ್ಟುಳ್ಕೊಂಡ ಇನ್ನೊಬ್ರು ಕಳೆಸಳ ಗೋಲಿ ತಗೊಂಬಾ ಅಂತ ಹೇಳಿಕೆರಿ ಆ ಇವ ಬಂದಾನ ಅವ ಬರಲ್ಲ ಅಂತ ತಿಳ್ಕೊಂಡಾಳಕ್ಕೆ ಅವ ಬಂದಾನ ಆಲ್ರೆಡಿ ಗೊಲಿ ತೋಗಳಾಕ್ ಗುಲ್ಬರ್ಗಕ್ ಆಯ್ತ ಅವರು ಗೋಲಿ ತಗೊಂಬಂದ್ರ ಇವನು ಗೋಲಿ ತಗೊ ಬಂದ್ ಈಕಿ ಮಡಿ ಕಲ್ಲಿಂದ ತರ್ಸೋಳ ಮತ್ತ ಗೋಲಿ ಮನಯಾಗ ಎಲ್ಲಿ ಹೋತಾರ ಅಂತಿ ಹೆಸರು ಕೊಟ್ಟು ಅಕಿನ ಮೊಬೈಲ್ದಾಗ ಯಾವಲ್ಲವು ಇದು ಇದು ತಗೊಂಬ ಅಂತ ಹೇಳಳ ಅದು ಸಂಗೀತ ತಗೊಂಡ ಇಟ್ಕೊಂಡ್ರು ಸಂಗೀತ ಮನೆಗೆ ಸಂಗೀತ ಫೋನ್ ಮಾಡಿ ಹೇಳಲಿಕ್ಕೆ ಸಂಗೀತ ಗೋಲಿ ತಗ ನಿಮ್ಮ ಮಾಮುನ್ನು ತಗೊಂಡ ಇಟಗೋ ಅಲ್ಲೇ ಒಬ್ನ್ನ ಕಳಸತನ ಜ್ಯೋತಿ ಪಟ್ಗಳು ಸಿಂಗುಯ ಗೋಲಿ ತಿಳಿಕರೆ ಆಯ್ತತ ಹೇಳ ಬಿಟ್ಟ ಇರ ಬರ ಕೆಲಸ ಬಿಟ್ಟು ಹೋಗ ಸಂಗೀತ ಏನ್ ಬಿ ಕೆಲಸ ಮಾಡ್ಬೇಡ ಅರ್ಧ ತಾಸ ಇರ್ಬೇಕು ನೋಡ ಅಂತಂದ ಆಯ್ತ ತಗೋ ಆಕಿನ ಗೊಲಿ ತಂದ ಮನೆಗ ಇಟ್ಕೊಂಡಳ ಕನ್ನು ತರ್ಶಣ ಅವ್ನು ಬಸನು ತಗೊಂಬಂದ್ರ ಮತ್ ಅಕೊಂಡಂದ್ರ ಈ ಗೌಡ್ರ ಬಲಿ ತರ್ಶ್ ಬರತ್ ಫೋನ್ ಹಚ್ಚಿದಳು ಮತ್ ಅದ್ಕ ಬೈಸಾಕೊಂದಲೂ ಹ
ಹಂಗ ಬಸ್ ಭಾರಿ ಆಟ ಆಡಸ್ತಾನ ಬಿಡ
ಓ ಬಲೋ ಕಿತಾಪತಿ ಅಷ್ಟೇ ಸಿಟ್ಟ ಬಂದರ್ ಅಷ್ಟ
ಇಲ್ಲಕ್ಕ ಅವ್ನ್ ನೋಡಿದ್ರ ಗೊತ್ತಾಗತ್ತ ಅಕ್ಕ ಸ್ವಲ್ಪ ಇದು ಅದಾನ್ ಅಂತೇಳಿ.
ಹ್ಮ ಇಕಿ ನೋಡ್ಬೇಕು ಸುಬ್ಬಿ ಊರ್ ಸುಬ್ಬಿ ಸಣ್ಣಕಿ ಮಗಳು. ಯವೋ ಯವ್ ಅಂತವ ಅಂತಾನ ಅಪ್ಪ ಅಪ್ಪ ಇಕಿ ಏನ ಅಂತಳ ಮಗಳ ಅಂತ ಮಗ ಅಂತಳ ಅಕಿ. ಸಾನ್ವಿಗ ಅವುರ ಅವನೇಸರು ಹ ಮತ್ತೆ. ಅವ್ರನ ಹೆಸರಿ ಇಟ್ಟ ನ ಗೋದಾವರಿ ಅಂತ ಹೇಳಿ ಗೊದು ಅಂತನ ಆವಾ
ಈ ಸಾನ್ವಿ ಹೆಸರ್ ಗೋದಾವರಿ ಏನ ಅಕ್ಕ
ಗೋದಾವರಿ ಅಂತ ಸುಮ್ ಕರಿತನ್ ಇಟ್ಟಿದ್ದ ಸಾನ್ವಿನ ಅವರು ಸ್ಕೂಲ್ನಾಗಲ್ಲ ಅಂದ್ರ ಕರೆದ ಎಲ್ಲರು ಇಲ್ಲಿ ಮನೆಗೆಲ್ಲರು ಗೋದಾವರಿ ಅಂತ. ಅಂತ ನ ಕರೀತಾರ ಅಕಿಗೆ.
ಗೊದು ಅಂತನ್.
ಗೊದು ಅಂತ ನಮ್ಮವ ಲಯಾಯವನಿ ಅಂತ ನವ ನನ್ ಮಗ ಯಲ ಅಪ್ಪ ಅಂತ ನೋಡ್ಬ. ಅವರಿಬ್ಬರು ಹೊಟ್ಟಿ ಮೇಲೆ ಕುೂತ್ಕೊಂಡ್ ಬಿಡ್ತಳ ಹೊಟ್ಟಿ. ಹೊಟ್ಟೆ ಮೇಲೆ ಕುತ್ಕೊಂಡ ಬಿಟ್ಟಿರಾತಳ ಅವರಪ್ಪನ ಹೊಟ್ಟ ಮೇಲೆ ಯವ್ವ ನಮ್ ಅವ್ವ ಅಲ್ಲ ನೀ ಶ್ಯಾಣೇ. ಮನ ಲಯ್ ಬಂದಬೇಕು ನನ್ ಮಗ ಯಲ ಎಂತ ಇರ್ತಾಳ.
ಹಲೋ ಎಂಥ ಬಾಂಡಿಂಗ್ ಎಂತ ಬಾಂಡಿಂಗ್
ಅಕಿಪ ಸುಪ್ಪನ್ಕಿನ ಸಾನ್ವಿ ಜೊತಿ ಬಾಳ್ ಚಂದ ಇರ್ತಾನ. ಸುಪ್ಪೆಂದ ರೂಡಿ ಇಲ್ಲವನಗ್ ಜಾಸ್ತಿ ಸಾನ್ವಿ. ಆ ಸುುತ್ತ ಮನ್ನಿ ಶಟಕೊಂಡನಲ ನನ ಮೇಲೆ ಶ. ಎದರ್ಸಲಕ್ಕ ಬರ್ತು ಟ್ಯೂಷನ್ ಕ ಕಳಿಸಿ ಬಂದಿದಲೆ ನವನಿಗೆ ಅಲ್ಲಿ ಹೋಗಲ್ಲ ಹೊಡಿತಾರ ಅವರು. ಹೊಡಿತಾರ ಅಂದ್ರ ಹೊಡೆದಲ್ಲ. ಚಂದ ಹುಷಾರ್ ಆಗ್ತಿ ಹೋಗರ್ಲಿ ಎಂತ ನಾಂದ ನೋಡು ನಮ್ಮ ಅತ್ತಿ ಬ್ಯಾಡ ಅಂದ್ರ ನಲ್ಲಿ ಕಳ್ಸಕತ್ತಳ ಸಿಟ್ಟ್ನಾಗ ಏನ್ ಮಾಡದನಲವ. ನಮ್ಮನಗ್ ಬಂದರೊ ರೂಪಟ್ ಟ್ಯೂಷನ್ ಹ ಹೇಳ. ನಾಳಿಂದ ಕಳಸ್ತೀ ಅಂತ ಹೇಳಿರ ಸಂದ ಒಸ್ ಮಂದಿ ಈ ಕಡೆ ಬಂದವಿ ಸಾನ್ವಿ ಸುಪ್ರೀತಾ ನಾನು ರೂಪ ಅವ ಕೆಳಗ ಮ್ಯಾಲ ಕೆಳಗ ಬರ್ಲಿಲ್ಲ ಮೇಲೆ ಬರ್ಲಿಲ್ಲ ಕೆಳಗೆ ಉಳ್ಕೊಂಡ ಬಾರಂದ ನಾವ್ ಬರಲಾಕಿನ್ ಮನಗೆಗಂದ. ಬರ್ಲಂದ್ರ ಬಿಡು ಮಗನ ಅಂತ ಹೇಳಿ ಬಿಡ್ಕೇ ನಾವುಊಸ ಮಂದಿ ಬಂದವಿ ಮೆಲ್ ನಾನು ರೂಪ ಸಾನ್ವಿ ಅವ ಬರರ್ಲೇಲ್ಲ ವಟ್ಟ ಕೈ ಹಿಡಿದ ಎಳೆದರೂ ಬರಲಿಲ್ಲ. ಅನ್ನೋದು ಆಕಿನ ಒಂದ ಹತ್ತ ಹದಿನೈದು ನಿಮಿಷ ಕುಂತಕೇರಾ ಬರ್ಲಾನ್ಕ ಹತೀನ ಅಂತೇಳ್ತರ ಹೋದ್ಳು ಹೋದಳ ಹೋದ ಅನ್ಕ್ರ ಆಯ್ತ ನಾಳೆಗಾ ಇಡ್ಲಿ ಹಾಕ್ಲತ್ತತಿ ನೋಡ್ ರೂಪ ನಾಳಿಗಾ ನಾ ಇಡ್ಲಿ ಮಾಡಲತಿ ಮತ್ ಹ್ಯಾಂಗ ಅಂತಂದ ನಾ ಬೇಕತ್ತತಿ. ಸೂಪರಗ. ಅನ್ನದು ಸುಪ್ರ ನಿ ಮತ್ ಇಡ್ಲಿ ಮಾಡಕತ್ತಾಳ ಅಂತಲ ನಾಳೆಗಿ ಅಂತ ಅಂದ ಬ್ಯಾಡ ಹೋಗ್ ನನಗ ಇಡ್ಲಿ ಅಂತಂದವ. ಅನ್ನದು ಹ್ಮ್ ಸಿಟ್ಟ ಬರ್ತೇತಿ ಬೇಡ ಹೋಗ್ ನನಗೆ. ಇಡ್ಲಿ ಅಂದವ ಅನ್ನದು. ಸರಿ ಅಂತ ಸುಮಾರ ಮರದಿನ ಮುಂಜಲೇ ಫೋನ್ ಹಚ್ಚಿದೆ ರೂಪ ಮತ್ ಇಡ್ಲಿ ಚಟ್ನಿ ಸಾಂಬಾರ್ ಆಗೈತ್ ನೋಡ. ಳ ಫೋನ್ ಹಚ್ಚದಗ ಬಾಜು ಕುತ್ತ ಏನ ಅಂತನ್ ನನಗ ಕೊಟ್ಟಳ ಇಲ ಕೇಳಿಕ ಅಂತನ್.
ಹು
ನನಗೆ ಕೊಡಲ್ಲ ಅಂದಳ ಕೊಟ್ಟಳಕ್ಕೆ ಕೇಳಕಿ ಅಂತಾನ ಅ ವಲ್ಂದನ ಅವಿಗೆ ಕೊಟ್ಟಿಲ್ ನೋಡ. ಬರೇ ನಿಮ್ ಅಷ್ಟ ಮೂರ ಮಂದಿ ಲೆಕ್ಕಾ ಸ್ಬೇಕಕ್ಸ ಕೊಟ್ಟ ಸೂಪ್ರೆ ಕೊಡಬೇ ಅ ನಾ ಅಂದೆ. ಅನ್ನದ್ ಅನ್ಕಂದ್ರ ಆಯತ್ ಬಿಡ ಕೊಡ್ಬಿಡ ಹೋಗ ಅಂತಂದ.
ಬಂದಿರ್ತದಲಕ್ಕ ಅತ್ತಿ ಅತ್ತಿ ಕಾಡ್ತಾವ ಒನಗನ.
ಹ್ಮ ಕಾಡ್ತೇ ಎರಡು ಬಂದ್ಲಕ್ಕಿ ಮತ್ ಇಡ್ಲಿ ತೊಗೊಂಡ್ ಹೋಗ್ಲಕ್ಕ ಇಡ್ಲಿ ತಗೊಂಡ್ ಹೋಗಕ್ ಬಂದ್ಲ. ಬಂದ ಮತ್ತೆ ಒಳಗ್ ಬರ್ಲಿಲ್ಲ ಅವಾಗ್ಲೂನು ಬಾರ್ಲಪ ಕೊ. ಬಾ ಹಂಗೆ ಸುಮ್ಮ ಅಂದಿನಿ ಬಾ ನೀನು ಬಿಟ್ಟ ಹ ಹೆಂ ತಿಂತೀನ್ ಬಾ ಅಂತ ಹೇಳಳ್ ಕರ್ಕೊ ಬಂದ ಅವಾಗ ಬಂದು. ಮತ್ ರಾಜಿ ಆದ ನನ್ ಜೊತೆ ಜಗಳ ಮಾಡನ.
ಅವಭೂಪತ್ತರಂಗ.
ಪಪ್ಪಾಯಿಗಳಗತನ ಆ ಹೋಗಕ್ಯಾರ ಮಧ್ಯಾಹನ ಕಡಿನ ಹೋಗಿದ. ಪಪ್ಪಾ ನಂಗ ಇಡ್ ಕೊಡದ ಅಂದಾಳ್ ನೋಡ್ರಿ ಅಂದ ಯಾಕ ಅಂದ ಇಲ್ಲಪ್ಪ ನಿನ್ ನೋಡುಕ್ ಹಿಂಗ ಟೂಷನ್ ಹೋಗಂದಿನ ನೀ ಹೋಗಂದ ಸಲಕ ಅಂತ. ಅಲ್ಲ ಅಂದ ಅದಕ ಮ ತನಕ ನ ಜೊ. ಮಾತಡಲ್ಲಟೂ ಬಿಟ್ಟಿ ಅ ಅದಕ ಇಡ್ಲಿ ಕೊಡಲ್ಲ ಮತ್ತ ನಾಚಕಿ ಬರಲ್ಲ ನೀ ತಿ ನೀ ಕೊಟ್ಟಿ ತಿನ್ನ ಅಂದ ಮತ್ತೆ ಹೆಂಗ ಬಾಯ. ಬಿಟ್ಟ ಕೇಳಿದ್ ಮೂರು ಬಿಟ್ಟು ನಿಂತಿದ್ದೇನ್ ಮಗ ನ ನಾನ ಅಂತಂದವ ಮೂರು ಬಿಟ್ಟು ನಿಂತಿದ್ದಲ್ಲ್ಲ ನೀನು ಮುರು ಬಿಟ್ಟ ನಿಂತ ವಲ್ಯ ಅಂದವ ನೀನ್ ಮತ್ ತಿನ್ಮಾ ಕರ್ ದಿಮಾಕ್ ಮಾಡ್ತೀನ್ ಮಗನ ಮತ್ತತ್ ಅಂತಂದೇನ ಸುಮ್ ಮಾಡೇನ್ ಪಾಪ ಮಜಾ ಕತ ನ ಮತ್ತ ಅಕ್ಕಿ ಹಾಳಾಲಲ್ಲ ಜಿಮ ಎಲ್ಲ ಅವ್ರ ಪಪ್ಪ ಹಿ ಹಾಕಡೋದಾಗ್ಲಿ ಮಾಡಕಡದಾಗ್ಲಿ ಮಾಡಲ್ಲ ಆಕಸ್ತ್ ಏನಾರೂ ಪಪ್ಪಾ ಎಲ್ಲಾರ ಹೊರಗೆ ಹೋಗಿಲ್ಲ ಅಂದ್ರ ಅವ್ರ ಪಾಪ್ಪ ಏನ್ರ ಚಾ ಮಾಡ್ಕ ಕೊಡ್ತಾಳ. ಅಕಿ ಸನ್ವಿ ಅವ್ರ ಮಮ್ಮಿ ಎಲ್ಲಾರ ಹೋಗಿಳಂದ್ರ ಚ ಮಾಡ್ ಕೊಡ್ತಳ ನೀ ತಕ ಕೊಡ್ತಾಳಊ ಟೈನರ್ ಐತಂದ್ರೆ ಹಚ್ ಕೊಡ್ತಾಳ ಅದೆಲ್ಲ ಮಾಡ್ತಾಳೆ ಒಂಬತ್ ಮುಗ್ದು ಮನಿ
ಒಂಬತ್ ಮುಗ್ದ ಅಕ ಅಂದ್ರೆ ಇದು ಎಷ್ಟ ತಿಂಗಳ ನಾಕನೈತಾನ
ಅದು ಈಗ ಹತೇನೆ ನೇ ತಿಂಗಳು
ಚಾ ಮಾಡತೈತ ಈಗ ಆಗ
ಮಾಡ್ತೈತೆತಿ ಚಾ ಒಂದ ಮಾಡ್ತೈತಿ ಎಲ್ಲಿಗ್ ಹೋಗದ ಚಾ ಮಾಡ್ತೈತಿ ಅವರ ಅವ್ವ ಎಲ್ಲಾರ ಹೋಯ್ತಂದ್ರೆ ಚಾ ಮಾಡಕೊಟ್ಟಿರ್ತತಿ ಯಂಗ ಮಾಡ್ರಿತ ಓಟ ಅವರಪ್ಪ ಕುಡಿತೀನ್ ಸಾಕು ಕುಡಿತನ್ ಸಕು ಹೆಯಾಂಗಗೆ ಕುಡಲಕರಪ್ಪು ಬೇಕು ಚಾ ಮಾಡ್ಕ ಕೊಡ್ತಳ ಸಾಕ ಅವಿ ಮತ್ತ ಇ
ಹ ಅ ನತ
ಚಾವ ಒನ್ ಮಾಡಕೊತಾಳ ಸುಮ್ ಕುಡಿತಾನ ಊ ಹಚ್ಕಡ್ತವ ಇವನು ಸುಪ್ರೂನು ಅಷ್ಟೇ ಮೊನ್ನೆ ಅವ್ರ ಮಮ್ಮಿ ಎಲ್ಲಿಗ ಹೋಗ್ವ ಅವ್ರ ಮಮ್ಮಿ ಎಲ್ಲ ಅಡಿಲ್ಲ ಯಾರಾಮ ಇಲಿಲ್ಲ ಒ ತಿಂಗ ಹಸ್ಪೆಟಲ್ ಸೇಸಿದ್ವಲ್ಲ ನಾನ್ ನಾಷ್ಟ ಹಯ್ದ್ ಕೊಡ್ತಿದ್ನ ಅವ್ರ ಪಾ ಬಂದ ತಕ್ಷಣ ಪಪ್ಪಾ ಹಾಕೊಂಡ್ ಬರ್ರರಿ ಅಂತ ಹೇಳಿ ನಾನ್ ಹಾಕೊಂಡ್ ಹೋಗಿದ್ದ ತೊಗೊಂಡ್ ಹೋಗ್ಡ ಸುಪ್ರೀತ ಆಕಿ ನೀರಿನ ಬಾಟಲ್ ತನ್ ಕೂಡ ಆಕಿ ಪೇಟ್ ತೊಗೊಂಡ ಹೋಗಿ ಇಡಕಿ ಆಮೇಲೆ ಪಾಪ ಚಾ ಮಾಡೇಲ್ ರ ಚಾ ಮಾಡ ಕೇಳಕಿ ಚಾ ಕೊಡಕಿ ಅತ್ ಪಾಪ ಅತೆ ಜೊತೆ ಹೋತೇನೋ ಅಂತೇಕ್ರ ಈ ಕಡೆ ಬಂದ್ಡವ್ರ ಇಬ್ರು
ಆದ್ರೂ ಚಂದ ಇದೆ ಬಿಡಕ್ಕ ಬಂಡಿಂಗ್
ವೋಸು ಚಂದ ಇರ್ತಾವ ನಾಕು ಚಂದ ಇರ್ತಾವ
ಚಲೋ ಬುಡು
ನಾನೇ ನಾನ ಅಂತೇಳ ಕಿತ್ತಾಡ್ಕೊಂಡ ಹೊುಡ್ಡು ಹೊಂದಕೊಂಡು ಹು ಡ್ಬಡ್ಕೊಂಡ್ ನೀ ದೊಡ್ ಅವ ಮನೆ ಕುಂತು ಒಂದ ದಿನ ನೀ ನೋಡ್ ಬಿಡು ಬೇಕ್ರ ಒಂದ್ ದಿನ ನೋಡಿ ಅವ್ರ ಮನ್ಯಾಗ ಹೋದ್ ಅಂದ್ರೆ ಬ್ರಾಕ ಅನ್ಸ್ ಬರಂಗಿಲ್ಲ ನಮಗ
ಸೋಯ ವ
ಹ ಒಂದ್ ಟೈಮ್ನಾಗ ಹೆಂಗಿದ್ದ್ ಅವ್ೊ್ ನೆನ್ಸ್ಕೊಂಡ್ಬ ಬಿಟ್ರ ಬೇಜಾರಾಗ ಹೋಗ ನಮ್ಗ ಹೆಂಗಿದ್ದ ನಂದು ಹಾ ಬದುಕ್ತಾನಿಲ್ಲ ಅನ್ನಾವ್ ಹೆಂಗಿದ್ದವ್ನು
ಹ್ಮ್ ಆದ್ರೂ ಚಲೋ ಹತ್ ಬಿಡಕ್
ಇವಾಗ ಚಂದಾಗ ಅವನಿಗೆ ಹೆಂಗ್ ಮರ್ಯಾದೆ ಐತೆ ಅಂತಂದ್ರ ಇವಾಗ ನಮ್ ಕಾಕಾ ಹೆಂಗ ಬಂದ ಹಂಗ ಬಂದ್ಬಿಟ್ಟಮ್ಮ ಈಗ
ಸಗಾತಕ್ಕ
ಗೌರವಯಐತವನಿಗೆ ಅವ್ನಿಲ್ಲ ಅಂದ್ರೆ ಯಾ ಕೆಲಸ ಎಲ್ಲ ತಿತ್ಕ ಹಂಗ್ಬಟ್ಟ ಊಾಗ ಅಂದ್ರ ಊಾಗನ್ಾಯ ಪಂಚಾಯತಿ ನಾ ಅವನ ಮಾಡ್ತಾನ. ಯಾವ ಇದ್ರರು ಬಿಿನ ಕಾಕಾವನಿಗೆ ಬಿಟ್ಕ ಕೊಟ್ಬ ಬಿಿ್ರ ನಾಯಪಂ. ಚ ಮಾಡೋ ನನಗ ಆಗಲ್ಲ ಅಂತ ಹೇಳಿ ಇವ್ರ ಇಬ್ರುೂನು ನೌಕ್ರಯದನ ಮಾಡಲ್ಲ ಅಂತ ಹೇಳ ಅವನಿಗೆ ಊರ್ ದಡಪತಿ ಅವನಿಗೆ ಮಾಡ್ಬಿಟ್ಟಾರ.
ಹ್ಮ್.
ಆ ಆಯ್ತು ಆ ಊರಾಗಿ ಹಂಗ ನ್ ಕಾಕಾನನಂಗ ಬಂದ್ಬಿಟ್ಟವ ಮತ್ ಸಿದ್ದು ಶರಣ್ ಅಷ್ಟು ಪರಿಚಯ ಇಲ್ಲ ಮಂದಿ. ಬಸ್ಸು ಇದ ಇದ್ದಷ್ಟು ಅವ್ರಗ ಇಲ್ಲಿ ಇಬ್ಬ್ರಗನು ಅವ್ರ ಯಾಕಂದ್ರ ಊರ್ರಿಗೆ ಹೋಗಲ್ಲ ಜಾಸ್ತಿ. ಊರಾಗ ಒಂದ್ ಒಳ್ಳೇದ ಇರ್ಲಿ ಕೆಟ್ಟದ್ ಇರ್ಲಿ ಏನ ಇರ್ಲಿ ಇವಂದಾರ ಉಡಿಯತಿ. ಮೊನ್ನೆ ಅದ್ನು ಎಲ್ಲಿ ಮತ್ತ ಮ ಹುಷ. ಇರ್ಲಿಲ್ಲಲ್ಲ ಏ ರೂಪ ಇರು ಹಸ್ತಿನ ಸುಮ.